ಸಂತೋಷ.
ಹ್ಮ್ ಆರಾಮ ಏನ್ರಿ
ಅರಾಕದೇನ್ ನೋಡ್ರಿ ನೀವ್ರರಿ....
ಹಾ ನಾವು ಆರಾಮ್ ನೋಡ್ರಿ...
ಏನು ಮಾಡಾಕುಂತೀರಿ
ನಾವು ಈಗ ನಾಷ್ಟಾ ಮಾಡ್ ಬಂದೀನಿ ನಾಸ್ಟಾ ಮಾಡಿ ಬಂದ್ ಕುೂಂತೀನಿ ನೋಡಿ ಈಗ
ಹಾ ಹಾಂ ಒಟ್ಟು ಆರಾಮದಿರಲ್ಲ...
ಹಾ ಆರಾಮದಿವಿ ನೀವ ಹೆಂಗದಿರಿ
ನಾವು ಎಲ್ಲಾ ಆರೋಗ್ಯ ಅರಾಮ್ ಅದೇವ ನೋಡ್ರಿ ನಮ್ದ ಎಲ್ಲಾ ಆರೋಗ್ಯ ಕರೆಕ್ಟ್ ಇದೆ...
ಹ್ಮ್ ಹ್ಮ್ ಹಂಗ ಜಿಮ್ಮಿಗ ಏನ್ ಹೋಕಿರಿ ಇಲ್ಲ......
ಏಯ್ ಅಂಥವೆಲ್ಲಾ ಮಾಡಲ್ರಿ ನಾವು..
ಒಟ್ಟು ತಿನ್ನೋದು ಮಲ್ಕೊಳ್ಳೋದು ಚೆನ್ನಾಗಿ ನೋಡ್ಕೋುದು ಅಟ್ಟೆ
ಹ ತಿನ್ನೋದು ಮಲ್ಕೊಳೋದು ಹರಟಿ ಹೊಡೆಯೋದು ಓದೋದು ಪರಿಸರದ ಬಗ್ಗೆ ತಿಳ್ಕೊಳೋದು.....
ಅಷ್ಟೇ ನಮ್ ಕೆಲ್ಸ ಅಷ್ಟೇ ನಮ ಕೆಲ್ಸ...
ನಿಮ್ ಕಡೆ ಜಾಸ್ತಿ ಗಿಡ ಇಲ್ಲಾ? ಅದವು?
ಏ ನಮ್ಮ ಕಡೆ ಬಾಳ ಗಿಡಾ ಅದಾವ ರೀ ಬಾದಾಮಿ ಗಿಡಾ ಅದಾವ ಅಶೋಕ್ ಟ್ರೀ ಇದಾವೆ.
ಹ್ಮ್.
ಹೊಂಗೆ ಮರಾ ಇದ್ದಾವೆ ಪೊಂಗಮಿಯ ಪೊಂಗಮಿಯ ಅಂತಾರಲ್ಲ ಆ ಆ ಗಿಡಾ ಇದ್ದಾವೆ.
ಹೂ ಹೂ ಪುಲ್ ದೊಡದಾಗಿದಾವ ಏನ್ ಎಲ್ಲಾ ಓಹೋ
ಒಂದು ಏನಿಲ್ಲ ಅಂದ್ರನು ಒಂದು ಆ ಆರ್ನೂರು ಬೇನ್ ಗಿಡಾ ಇದ್ದಾವೆ.
ಹಾ ಹಾ ಹಂಗಂದ್ರ ನಿಮ್ ಅದ ಇದಾಗತ್ತಲ್ಲ ಕೃಷ್ಣ ಆಗುತ್ತಲ್ಲಾ ಕೃಷಿ ಆದ ತಕ್ಷಣ ಮತ್ತ ಜಸ್ತಿ ಇರಲೇಬೇಕು ಇದ್ದೇ ಇರ್ತಾವ.
ಹಾ ಹೌದು ಹೌದು.
ಏ ನೀವ ಬಿಳಸಿದ್ರಿ ಏನ.
ಇಲ್ಲಾ ಇಲ್ಲಾ. ನಾವು ಬ ಬರೋಕಿಂತ ನಾವು ಈ ವರ್ಷ ಬಂದಿದ್ದೇವಿ ಈ ಕಾಲೇಜಿಗೆ ನಾವು ಬರೋಕ್ಕಿಂತ ಮುಂಚೆ ಎಲ್ಲಾ ಬೆಳೆಸಿದ್ದಿತ್ತು.
ಮತ್ತ ಅವ್ರು ಸೀನಿಯರ್ಸ್ ಯಾರು ಆತರಾ ಬೆಳಸಿದ್ದ ಅವ್ರು.
ಇಲ್ಲ ಇಲ್ಲ ಸೀನಿಯರ್ಸ್ ಯಾರು ಬೆಳಸಿಲ್ಲ ನಾವು ಬರಕ್ಕಿಂತ ಮುಂಚೆ ಈಗ ಕಾಲೆಜ್ ಸ್ಟಾರ್ಟ್ ಆದಾಗ ಹಚ್ಚಿದ ಎಲ್ಲ ಗಿಡ ಆ ತರ ಆರ್ಕಿಡ್ ಮಾಡಿ ಆರ್ಕಿಡ್ ಮಾಡಿ ಹಚ್ಚಿದ್ದಾರೆ ಮತ್ತೆ ಸ್ವಲ್ಪ ಇಲ್ಲಿ ಮಾವಿನ ಗಿಡ ಆರ್ಕಿಡ್ ಇದೆ
ಕಲೋಮೀಟರ ಅಲ್ಲಿ
ಮತ್ತೆ ಇದ ಇದೆ ಅ ನೀವು ಏನಂತೀರಾ ಪ್ಯಾರಲ ಕಾಯಿಗೆ ನಿಮ್ಮ ಸೈಡ್
ಹಾ ನಾವು ಪೆನ್ವಿ ಅಂತೀವಿ ಅದ್ರ ಸೈಡ್ ಆಕಡೆ
ಹ ಅದ್ರ ಅವು ಬಾಳ ಇದ್ದಾವೆ ಏರಸಿ ಎರ್ ಎಸಿ ಗೆ ಹೋದರೆ ಮಾತ್ರ ನೀವು ಏನು ತಿಂತೀರೋ ಏನು ಬಿಡ್ತಿರೋ ನಾ ನಿಂಬೆ ಹಣ್ಣ ಎಲ್ಲ ಅಲ್ಲಿ ಹಂತ್ರನ ತರ್ತೀವಿ
ಹಾ ಮೊನ್ನೆ ನಾನು ಹೋಗಿದ್ದೆ
ಬಾಳ ಇದೆ
ಹಾ ಹಾ
ಮತ್ತೇನ್ ಮಾಡ್ತೀರಾ ನೀವು ಇದನ್ನ ಪ್ರಿಪೇರ್ ಮಾಡೋದು ಗೊತ್ತಿದೇ ನಿಮಗೆ ಶುಗರ್
ಶುಗರ್ ಕೆನ್ ದು
ಬೆಡ್ ಈಗ ಹಚ್ಬೇಕಾದ್ರೆ ಪ್ರಿಪೇರ್ ಮಾಡ್ತಾರಲ್ಲ ಹೊಲನ
ಹ ಹಾ ಏನೋ ಗೊತ್ತಿಲ್ಲ ಬಿಡಪ್ಪ ನಮಗ
ರಲ್ಲ ಅದನ್ನ ಆ ಅದು ಹೇಳ ಕೊಟ್ಟಿಲ್ವಾ
ಹೌದು ಅದೇನ್ ಹೇಳಿಲ್ಲ ನಮಗೆ ಬೇರೆ ಇವ ಆಟ ಹೇಳ ಮೆಕ್ಕೆಜೋಳ ಸೂರಪನ ಅಷ್ಟೇ ಇದ ಹೇಳಿದ್ದಾರೆ
ಹಾಂ ಹಾಂ ಸ್ಪೇಸಿಂಗ್ ಎಸ್ಟಿರಬೇಕು ಎಲ್ಲ ಹೇಳಿದರಲ್ಲ
ಅದನ್ ಹ ಇದನ್ ಹೇಳಿದ್ದಾರೆ ಮಕ್ಕೆ ಇದನ್ ಹೇಳಿಲ್ಲ
ಒಂದು ಗಿಡದಿಂದ ಒಂದು ಗಿಡ ಅಂಥರ ಹೇಳಿದರೆ ನಾನು
ಹಾ ಅದೇ
ಈ ತರ ಅಂತರ ಹಾಕಿದ್ರೆ ಎಲ್ಲಾ ಇಳಿ ಇಳುವಾರಿ ಚಲೋ ಬರುತ್ತೆ ಹಂಗ ಹಿಂಗೆ ಅಂತ
ಹ ನಿಮ್ಗೆ ಹೇಳಿದಿದ್ದಾರೆ ಏನ
ನಮಗೆ ಹೇಳಿದರೆ ಅದೇ ಸಿಕ್ಸ್ಟಿ ತರ್ಟಿ ಅಂತ ಹೇಳಿದರೆ ಸಿಕ್ಸ್ಟಿ ತರ್ಟಿಕಿದರೆ ಇಳುವರಿ ಚೆನ್ನಾಗಿ ಬರುತ್ತೆ
ಹಾ
ಆಥರ ಈತರ ಅಂತ ಹೇಳಿದ್ರೆ ಮತ್ತ ಶುಗರ್ ಕನಂದು ಮೊನ್ನೆ ಬ್ರೆಡ್ ಪ್ರಿಪೇರ್ ಮಾಡೋದು ಈಗ ಕೆಲವ ಜನರು ರೈತರು ಹಾಕಿರ್ತಾರೆ ಕಬ್ಬು
ಹಾ
ಅದನ್ನ ಏನು ಮಾಡ್ತಾರೆ ಕಡಿತಾರೆ
ಹಾ
ಕಡ್ದು ರೌದಿನೆಲ್ಲಾ ಸುಟ್ ಬಿಡ್ತಾರೆ ನೋಡಿದ್ರಲ್ಲ ನೀವೆಲ್ಲ ಸುಟ್ ಬಿಡ್ತಾರೆ ಕಾಮನ್ ಆಗಿ ಬಾಳ ಅದನ್ನ ಸುಡೋದು ಬದ್ಲಿ ಅದನ್ನ ಫಸ್ಟ್ ಒಂದು ಒಂದು ಲೇಬರ್ಸ್ ಅಲ್ಲಿ ಹಾಳು ಹಾಳಂತಾರಲ್ಲ ಅವ್ರನ್ನ ಹಚ್ಚಿ ಅದನ್ನೆಲ್ಲಾ ನಡುವ ಸಾಲಿಗೆ ಹಾಕಿ ಹಾಕಿಸಿ ಅದ ನಡು ಸಾಲಿಗೆ ಹಾಕಿಸಿ ಅದನ್ನ ರೂಟ್ರು ಓಡಿಸ್ಬೇಕು ಅದು ರೋಟ್ರ ಒಡಸಿದ ಮ್ಯಾಗ ಮಣ್ಣ ಮಣ್ಣ ಆಗಲ್ಲ ಮಿಕ್ಸ ಆಗತ್ತಲ್ಲ...
ಒಹ್...
ಮಣ್ಣಗ ಮಿಕ್ಸ ಆದ್ಮೇಲೆ ಒಮ್ಮೆ ಅದಕ್ಕೆ ಸ್ಪಿಂಕ್ಲರ್ ಇಲ್ಲ ಇಲ್ಲಾಂದ್ರೆ ಹರಿನೀರ್ ಬಿಡ್ಬೇಕು.
ಹಾ
ಹರಿನೀರ್ ಬಿಟ್ಟು ಮತ್ತೊಂಮ್ಮೆ ರೂಟರ ಹೊಡಸಬೇಕ ಅದನ್ನ
ಹಾ
ಆತರ ಮಾಡೋದ್ರಿಂದ ನೀವು ಒಂದು ಬಾರಿ ಇಲ್ಲ ಎರಡು ಬಾರಿ ಗೊಬ್ಬರ ಹಾಕ ಹು ಹು ತಡೆಗಟ್ಟುತ್ತದೆ ಅದು ಅಷ್ಟು ವರ್ಮಿ ಕಂಪೋಸ್ ತರ ಆಗಿ
ಹಾ ಹಾ
ಆ ತರ ಆಗಿ ನೈಟ್ರೋಜನ್ ಸಪ್ಲೈ ಮಾಡುತ್ತೆ ಮತ್ತೆ ನಿಮ್ದು ಆ ಹ ಓದ ಇಳಿಯುವರಿಕಿಂತ ಹಾ ಆ ಇಳುವರಿ ನೋಡಿ ಕಬ್ಬು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಾ...
ಹ್ಮ್ ಹ್ಮ್ಮ್ ನಿಮ್ ನಿಮ್ ಕಡೆ ಮರ್ಸಿದಾರಾನ
ಇಲ್ಲ ಈಗ ಅದ ನಮಗೂ ನಮಗೂ ಗೊತ್ತ ಇದ್ದಿಲ್ಲ ನಾವು ಅದನ್ನೇ ಹಾಕಿದ್ವಿ ನಾವು ಸುಡತಿದ್ವಿ ಹಂಗೆ ಈ ನಮಗೂ ಮೊನ್ನೆ ಹೇಳಿದ್ಮೇ ಗೊತ್ತ.
ಹ್ಮ್ ಹೌದ್ದ
ಈ ತರ ಹಿಂಗ ಮಾಡ್ಬೇಕ ಈಗ ನಾವು ಈ ಸಲ ಕಬ್ಬು ಕಡದ ಕೂಡಲೆ ಹಂಗೆ ಮಾಡ್ ನಾವು ಈಗ
ಎಷ್ಟ ಹಾಕಿದ್ದೀರಿ ನೀವು ಕಬ್ಬು.
ನಮ್ದು ಎರಡ ಎಕರೆ ಇದೆ ನಾವು ಬರೆ ಈಗಾ... ಇ ಇದು ಏನ ಕೆಮಿಕಲ್ ಗೊಬ್ಬರ ಹಾಕಿ ಬಳಸ್ತಿವೆ.
ಹ್ಮ್ ಅದೇ ಯೂರಿಯಾ ಆತರ
ರಾಸಾಯನಿಕ ರಾಸಾಯನಿಕ ಗೊಬ್ಬರ ಹಾಕಿ ಬೆಳಸೋದ್ರಿಂದ ನಮ್ಮ ಕಬ್ಬು ಈಗ ಚೆನ್ನಾಗಿ ಬರುತ್ತೆ. ತದೆ
ಹಾ
ಆದರೆ ಮಣ್ಣಿನ ಫಲವತ್ತತೆ ಮಣ್ಣಿನ ಎಲ್ಲಾ ಇದು ಅದು ಹಿರೆಹೊಳ ಎಲ್ಲ ಸತ್ತ
ಹಾ ಹೌದು
ಆದ ಕಾರಣ ನಾವು ಈ ಸಲೇ ಈತರ
ಹ್ಮ್ಮ್ ಹ್ಮ್
ಅದನ್ನೇ ಈಗ ಊರಿಗೆ ಹೋದಾಗ ನಮ್ಮ ಪ ಅಪ್ಪಗೆಲ್ಲ ಹೇಳಿ. ನಮ್ದು ನವಂಬರ್ ಟೈಮ್ಗೆ ಕಬ್ಬು ಕಡಿತಾರೆ.
ಹಾ ಎರಡೇದ ಎರಡನೇ ಸಲ ಎಷ್ಟ ಬರ್ತದ.
ನಮ್ದೀಗ ಇದು ಆ ನಾಕನೇ ಸಲ ನಮ್ದೀ ಈಗ ನಾವು ಹಂಗೆ ಕಂಟಿನ್ಯೂವ ಮಾಡ ಹೊಂತಿದೀವಿ.
ಹಾ ಹಾ ಈಗ ಒಂದ್ ಸಲ ಗಿಡ ಹಾಕಿದ್ರೆ ನಾ ಎಷ್ಟ ಸಲ ಬರ್ತದ.
ನೀವು ಎಷ್ಟು ಸಾಲರ ಇಡ್ಬಹುದು ಅ ಮೆಂಟೈನ್ ಏನ್ ಹೆಂಗ್ ನೋಡಿಕೊಳ್ಳಿತೀರಾ ಅಂತ ಅದ್ರ ಮೇಲೆ ಡಿಪೆಂಡ್.
ಹ್ಮ ಹ್ಮ
ಈಗ ನೀವು ಸಣ್ಣ ಮಗು ಇದ್ದಾಗ ಹೇಗೆ ನೋಡಿಕೊಳ್ಳುತ್ತೀರ ಅದೆ ಹೇಗೆ ದೊಡ್ಡದಾಗ ಆತು ಅಂತ ಹೋಗುತ್ತದೆ ನೋಡಿ
ಹ್ಮ್ ಹ್ಮ್
ತರ ನೀವು ನೋಡಿಕೊಳ್ಳೋದ್ರ ಮ್ಯಾಗ ಇರುತ್ತದೆ ಅದು. ನೀವು ಏನು ನೋಡಿಕೊಳ್ಳುವುದಿಲ್ಲ ಗೊಬ್ಬರ ಹಾಕ್ಲಿಲ್ಲ ಅದಕ್ಕೆ ಹರಗಸ್ಲಿಲ್ಲ ಕಳೆ ತಗಸ ಇಲ್ಲ ಅಂದ್ರೆ ಮೂರ್ ವರ್ಷಕ್ಕೆ ಹೋಗ್ಬ ಬಿಡ್ತೈದೆ ಕಬ್ಬ ಅದು.
ಓ ಹೌದು ಹ
ಬೆಳಿ ನಾವು ತಗದಿಲ್ಲ ಅದ್ನ ಒಟ್ಟ
ಹಾ
ತೆಗಿಬೇಕಂತ ಮಾಡಿದ್ವಿ ತಗದ್ ಹತ್ತೋಕ್ಕೆ ಖರ್ಚು ಭಾಳ ಆಗತ್ತ ಅಂತೇಳಿ ತೆಗಿಲಿಲ್ಲ ನಾವು
ಹಾ ಅದೇ ಬಿಟ್ಬಿಟ್ಟಿದ್ರಿ.
ಅದಕ್ ಮೇಂಟೈನ್ ಮಾಡಿದೀವಿ.
ಹಾ
ಮೇಂಟೇನ್ ಮಾಡಿ ಈಗ ಫುಲ್ಲು. ಇದು ಮಾಡ್ತಿರದ ಅಷ್ಟೇ. ಆತರ ಮೇಂಟೈನ್ ನೀವು ಹಾಕಿ ಕಬ್ ಹಾಕಿ ಡ್ರಿಪ್ ಇರಿಗೇಷನ್ ಡ್ರಿಪ್ ಸಿಸ್ಟಮ್ ಮಾಡಿ ಪಸ್ಟ್ ಅದಕ್ಕೆ.
ಹಾ
ಎಲ್ಲಿ ಮಠ ಅಂದ್ರೆ ನೀವು ಒಂದು ನಿಮ್ಮ ನಡದ ಮಠ ಬರೋ ಮಠ ಹರಿನೀರು ಸ್ಪ್ರಿಂಕ್ಲರು ಇಲ್ಲಂದ್ರೆ ಹರಿನೀರ್ ಬಿಡಿ.
ಹಾ
ನಿಮ್ಮ ನಡದ ಮಟ್ಟ ಬಂದ ಆದ್ಮೇಲೆ ಒಮ್ಮೆ ಹರಕ್ಸಿ
ಹಾ
ಹ ಬೋದೇ ಅದಕ್ಕೆ ಹೆಂಗ ಮಣ್ಣ ದಬ್ಬಿಸಿ ಸೈಡ್ಗೆ.
ಹಾ ಅದಕ್ಕೆ
ಹ ಅದ ಆದ ಮೇಲೆ ನೀವು ಡ್ರಿಪ್ ಸಿಸ್ಟಮ್ ಹಮ್ಮಿಕೊಂಡ್ಬಿಟ್ಟು. ಅಂದ್ರೇ ಮುಗಿತು ಒಬ್ಬರೇ ವಾಲ್ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು.
ಹಾ ಹಂಗಂದ್ರೆ ನೀರ್ ಹಾಕೋದು ಬೇಡ ಅವಾಗ.
ನೀರ್ ಹಸದೆೇ ಬೇಡ ನೀವು ಡ್ರಿಪ್ ಹಾ ಚಲೋ ಮಾಡಿ ಬ್ ಮೋಟರ್ ಚಲೋ ಮಾಡಿ ಬಂದ್ರೆ ಸಾಕು ತಾನೇ ಎಲ್ಲಾ ಬಡ್ಡಿಗೆ ಅ ಬೇರೆಗೆ ಇಳಿತದ ನೀರು.
ಹಾ ಹಾ
ಇಳುವರಿ ಚೆನ್ನಾಗಿ ಬರ್ತ್ತೆ.
ಹಾ
ಮತ್ತೆ ಹಳ್ಳಿ ಅದನ್ನ ಏನ್ ಮಾಡ್ಬೇಕಂದ್ರೆ ಈ ಒಂಥರ ಕ್ಲಾಕ್ ಆಗ್ತದ ತೂತ್ನಿಗೆ ಅಂದ್ರೆ ಕಸರ್. ಕುಂದಿರೋದು ಹೊಲಸ್ ಕುಂದಿರೋದು ಇಲ್ಲ ಉಪ್ಪುಡಿಯೋದು.
ಹಾ
ಆಗ್ತಿರುತ್ತೆ ಅದಕ್ಕಂತನ ಒಂದು ಆಸಿಡ್ ಬೆಳೆ ಇದೆ.
ಹ ಏನ್ ಯಾವ್ದದು.
ಆ ಅದು ಇದೆ ಆಸಿಡ್ ಒಂದು ನೀವು ನೀವು ಹೋಗಿ ಈಗ ಗೊಬ್ಬರದ ಅಂಗಡಿ ರಾಸಾಯನಿಕ ಗೊಬರದ ಅಂಗಡಿ ಹೋಗಿ. ಕೇಳಿದ್ರೆ ಕೊಡ್ತಾರೆ ಅವ್ರು.
ಹಾ
ಅದನ್ನ ತಗೊಂಡು ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ.
ಹ್ಮ್
ಅಲ್ಲಿ ಒಂದು ಯಾವ್ದೋ ಒಂದು ಪೈಪ್ ಕಿತ್ತು ಡ್ರಿಪ್ ಕನೆಕ್ಷನ್ ಕೊಟ್ಟಿರ್ಥರೆ ಅದ್ರ ಒಂದು ಪೈಪ್ ಕಿತ್ತು
ಹ್ಮ್ ಹ್ಮ
ನಿಮ್ ಪೆಟ್ರೋಲ್ ಪಂಪ್ ಇರ್ತ್ತಲ್ಲ ಪೆಟ್ರೋಲ್ ಪಂಪ್ ಅಲ್ಲಿ ಅದಕ್ಕೆ ಕಲೆಕ್ಷನ್ ಕೊಟ್ಟು ಅದರಲ್ಲಿ ಬಿಟ್ಬಡ್ಬೇಕೂ ಅದನ್ನ.
ಹಾ ಹಾ
ಆ ಕ್ಲಾಕ್ಸ್ ಎಲ್ಲಾ ರಿಮೂವ್ ಆಗಿಬಿಡ್ತೈತಿ ಅವಾಗ.
ಇಷ್ಟೋಗುತ್ತೆ
ಹಾ ಕ್ಲಾಕ್ ಎಲ್ಲ ಅ ಎಲ್ಲಿ ಕುಂತಿರ್ತೈತೆ ಕಸರು ಅಂತ ಒಂದು ಹ ಒಂದ್ ಎರಡ್ ಎಕರೆ ಇತ್ತ ಅಂದ್ರೆ ಒಂದ ಹತ್ತು. ಹಾಕಿ ಬಿಡಬೇಕು ಆಗ
ಹಾ
ಹತ್ತ ಹಾಕಿ ಬಿಟ್ಬಿಟ್ರೆ ಎ ಕಲಿಯರ್ ಆಗಿಡ್ತತಿ ಮತ್ತೆ ಅಲ್ಲಿ ನೀವು ರಾಸಾಯನಿಕ ರಾಸಾಯನಿಕ ಗೊಬ್ಬರ ಕೊಡ್ಬೋದು ಅಂದ್ರ ಅದ್ರಲ್ಲೆ ಕೊಡ್ಬೋದು ಡ್ರಿಪ್ ಸಿಸ್ಟಮ್ನಲ್ಲೇ. ಎಲ್ಲಾ ಬೇರಿಗೆ ಸೀದಾ ಡರೆಕ್ಟ್ ಬೇರಿಗೆ ಹೋಗುತ್ತಲ್ಲ ಮತ್ತದು ವಿಭ್ರದಿಂದ ಬರುತ್ತೆ. ಆತರ ಮಾಡುವುದರಿಂದ ಇಳುವರಿನ್ನು. ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗ್ ಬರುತ್ತೆ.
ಮೊದ್ಲು ನಿಮ್ಗ ಎಷ್ಟ ಖರ್ಚ ಬರ್ಬಹುದು ಅಷ್ಟ ಈಗ ಬೆಳೆ ಹಾಕಿದ ತಕ್ಷಣೆ.
ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಾಕಿದ ತಕ್ಷಣೆ ನಿಮಗೆ ಡ್ರಿಪ್ಪ ಗಿಪ್ಪು ಪೈಪ್ ಗಿಪ್ಪು ಎಲ್ಲ ಅಂದರೆ.
ಒಂದು ಒಂದ್ ಎಕರೆಕ್ ಏನಿಲ್ಲ ಅಂದರೂ ಒಂದು ಲಕ್ಷ ಬರುತ್ತೆ ಖರ್ಚು
ಹ ಹಾ ಬೆಳೆ ತಂದ ಹಾಕ್
ಹಾ ಡ್ರಿಪ್ಪು ಎಲ್ಲಾ ಪೈಪ್ಲೈನು ಎಲ್ಲಾ ಎರಡ ಎಕರೆಗ ಸೇರ ಒಂದ್ ಲಕ್ಷ ಬರುತ್ತೆ ಒಂದ್ ಎಕರೆಕ್ ಒಂದ್ ಐವತ್ತ ಸಾವಿರ ಬೇಕು ಈಗ ನೀವು ಗದಗ್ ಸೈಡಲ್ವಾ
ಹ್ಮ್ ಹೌದು
ನಿಮ್ದ್ ಹನಿ ನೀರಾವರಿ ಅಂತೇಳಿ ಎಲ್ಲ ಪೈಪ್ ಕೊಟ್ಟಿದ್ರಲ್ಲ ಡ್ರಿಪ್ ಅವು ಸ್ಪಿರಿಂಗ್ ಡ್ರಿಪ್ಪಿನ ಪೈಪ್
ಹ ಹಾ ನಮ್ ಕಡೆ ನಮ್ದ್ ಸ್ವಲ್ಪ ಬೇರೆ ಕಡೆ ಆಗತ್ತೆ ಆ ಗದಗ ಬಿಡುವ ಅರ್ಧ ಅರ್ಧ ಮಾಡಂಗಿಲ್ಲ ನಮ್ಮ್ ಕಡೆ ಇಲ್ಲ ಯಾರು ಹ್ಮ ಹ್ಮ್
ಆದ ಕಾರಣ ನಾವೆಲ್ಲ ಸ್ಪೀಕರ ಆನ್ ಮಾಡಿ ಏನ್ಲೆ
ಅದಕ್ಕೆ ನಮ್ಗೆಲ್ಲಾ ಅದು ಅವ್ರೇ ಕೊಡ್ತಿದ್ರಲ್ಲ ಅದರ ಮ್ಯಾಲ್ ಹ್ಮ್ ಹ್ಮ್ ಆ ಫ್ರೀನಾ ಏನು ಏ ಎಲ್ಲಾ ಫ್ರೀ ಅದು ನಮ್ ಹೊಲದು ಉತ್ತರ ಕೊಟ್ರೆ ಹ್ಮ ಹ್ಮ ಜಾಸ್ತಿ ಕೊಟ್ರೆನ್ ಅವರೇ ಬಂದ್ ಹಾಕಿ ಹೋಗ್ತಾರೆ ಏನ್ ಹ ಅವ್ರೇ ಬಂದು ಪೈಪ್ಲೈನ್ ಹಾಕೀ ಕೊಟ್ಟು ಕಲೆಕ್ಷನ್ ಕೊಟ್ಟು ಹೋಗ್ತರ್ ಹ್ಮ್ ಹ್ಮ್
ನೀವ್ ಯಾವ ಬೆಳೆ ಬ ನೀವ್ ಯಾವ ಬೆಳೆ ಬೇಕು ಆ ಬೆಳೆಗೆ ಯಾವ ಬೆಳೆ ಆದ್ರೂ ಬೆಳ್ಕೋಬಹದು ನೀವು ಅದು ನಿಮ್ದ ನೀರ್ ನಿಮ್ ನೀರ್ ನಿಮ್ ನೀರ್ ಇದ್ರ ಯಾವ ಬೆಳೆಯಾದ್ರೂರು ಬೆಳ್ಕೋಬೋದು ನೀವು
ಹಾ ಹೌದು ಬುಡು
ಹಾ
ನೀಮ ಅಪ್ಪಾಜರ್ ಅಲ್ಲೇ ಹೊಲದಾಗಷ್ಟೆ ಕೆಲ್ಸ ಮಾಡ್ತಾರೇನ್ ಬೇರೆ ಯಾವ್ದ್ರು ಮಾಡ್ತಾರೇನ್
ಇಲ್ಲ ಇಲ್ಲ ನಮ್ದು ಕೃಷಿ ಅಷ್ಟೆ
ಹಾ ಹಾ ಹಂಗ ಒಟ ಇದ ಬಿಟ್ಟ ಕಬ್ಬು ಬಿಟ್ಟ ಮತ್ತೆನ್ ಬೆಳಿತರಿ
ಕಬ್ಬು ಬಿಟ್ಟು ನಮ್ದೊಂದ್ ಎರಡ್ ಎಕರೆ ಈಗ ಹೊರವಲ ಇದೆ
ಹ್ಮ್
ಆ ಹೊರವಲ್ದಲ್ಲಿ ನಾವು ಮೆಕ್ಕೆಜೋಳ ಬೆಳಿತಿವಿ
ಹ್ಮ್ ಹ್ಮ್ ಅದು ಜಾಸ್ತಿ ಚೆನ್ನಾಗ ಬರ್ತದದ ಇಲ್ಲ ಹ ಬರುತ್ತೆ ಅದು ಅದು ಹೇಗಿರುತ್ತೆ ಅಂದ್ರೆ ಖರ್ಚ್ ನೋಡೋಕೊಳುತ್ತೆ ಹ್ಮ ಹ್ಮ್ ತರಗತಿ ಏನಿಲ್ಲ ಈಗ್
ತರಗತಿ ಇವತ್ತಿಲ್ಲ ರಜೆ ಇದಾವೆ ತರಗತಿ ಇವತ್ತು
ಓ ಓ ಓ ಅಂಗ ಕಾಲಿನೆ ಈಗ ಆಯ್ತ್ ಆಯ್ತಾಯ್ತ್